ಹಲೋ
ಹಲೋ
ಹಾ ಕೆೇಳ್ಸತನಪ್ಪಾ ಹಲೋ
ಹಲೋ
ಹಲೋ ಕೇಳ್ಸ್ತಾ ಇದಿಯಾ
ಏನಾದ್ರೀ ಜಾಯ್ದರ್ರೆ
ಹೇ ಏನೀಲ್ಲಪ್ಪಾ ಏನ್ ಕೇಳಿಸ್ತಾ ಇದ್ಯಾ ಏನ್ ಹಾ ಕೆೇಳ್ಸ್ತಿದೆ ನಿಮ್ ಕಡೆ ಕೆೇಳ್ಸ್ತಿದ್ಯ
ಹಾ ನಮ್ ಕಡೆ ಕೇಳ್ತಾ ಇದೆ ರೀ ಏನ್ರೀ ಜಾಯ್ದರ್ರೆ ಏನ್ ಪೋನಿಲ್ಲ ಮೇಸೆದ್ದಿಲ್ಲಾ
ಇವತ್ ಏನ್ ಮಾಡತಿರಿ ಏನಾದ್ರ ಕೆಲ್ಸಾ ಆಡ ಆಚವಲ್ಪಾ ನಮ್ಮ ಕೆಲ್ಸ ಬಂದವ ಇಲ್ಲಿ ಹೊಗಂಗಿಲ್ಲ ಬಡವರ್ದ ಎಲ್ಲ ಬಾಳ ಹೈರಾಣ ಬಿದ್ದದ ನಮ್ದ ಏನ್ ಮಾಡ್ತ ಎಲ್ಲಾ
ಹಾ ಒಟ್ನಲ್ ಆರಾಮಲ್ ರೀ ಜಾಯ್ದರೆ
ಆರಾಮ್ ನೋಡಪಾ ಇದೇ ಹೂಲ ಕೆಲ್ಸ ಮನಿ ಕೆಲ್ಸ ಮಾಡ್ಕೆಂತ್ ಇದೀವಿ ನೆಮ್ದಿಯಾಗಿ
ಹಾ ಮನೆಲೆಲ್ಲರ ಆರಾಮಾರ
ಹಾ ಮನೆಯರೆಲ್ಲರೂ ಆರಾಮ್ ಅದರಪ್ಪಾ ನಿಮ್ ನಿಮ್ದ್ ಏನ ನಡದದ ಕೆಲ್ಸ
ಕೆಲ್ಸ ಏನಲ್ಲ ಇದೆ ಸ್ವಲ್ಪ ಹೊಲದಕೆಲ್ಸ ನಡದ ನಮ್ ಕಡ್ ಲೇ ಅದೇ ಮಾಡ್ಕನ್ ಕುಂದರದ
ಹೌದೌದ್ ಹೌದು ನಮ್ ನಮ್ ಫ್ರೆಂಡ್ ಇದ್ನಲ್ಲ ಅವ ಅವ ಯಾ ನಮ್ ಪಿ ಯು ಸಿಯಾಗು ಓದ್ತಿದ್ನಲ್ಲ ಲಾಸ್ಟ್ ಕೊಡ್ತದಲ್ಲ
ಹಾ ಹಾ ಏನ ಕಾಲ್ ಮಾಡ್ದ ಅಂತ ಅಂದ್ರು
ಹೇ ಎಲ್ಲೋ ಕಾಲ ಮುರ್ದಿಲ್ಲ ಅವ ಬ್ಯಾರೆ ಇನ್ನೊಬ್ಬ ಲಾಸ್ಟ್ ವರ್ಜಗ ಇದ್ದಾ ಅವ ಮೊನ್ಯ ರೀಸೆಂಟ್ ಆಗಿ ಬೆಂಗಳೂರ್ ಇದಕ್ ಹೋಗಿದ್ನ ಅಂತ ದುಡಲೆಕ ಆಕಡ ಆಕಡ ಸೈಡ್ ಫುಲ್ ಬೆಂಗಳೂರ್ ಸೈಡ್
ಹಾ
ಇದು ಹೋಗ್ಯನಂತ ಅಲ್ಲಿ ದೊಡ್ಡ ಕಂಪನಿಯಲ್ಲಿ ಸೇ ಜಾಯಿನ್ ಆಗಿದ್ದಾನೆ ಅಲ್ಲಿ ದೊಡ್ಡ ಕಂಪನಿಯಲ್ಲಿ ಜಾಯನ್ ಆಗಿದ್ದಾನೆ. ತಿಂಗಳಿಗೆ ಹನ್ನೆರಡು ಸಾವಿರೇನೋ ಹದನಾರ್ ಹದ್ನಾರ ಕ ಸಾವಿರ ಕೊಡ್ತಾರಂತೆ ಕೊಟ್ರುನು ಅಲ್ಲಿ ಮ್ಯಾನೇಜ ರ ಅವರು ಮ್ಯಾನೇಜರ್ ಕೈ ಕೆಳಗ ನೋಡದು ಅವ್ರು ಹೇಳೋದು ಇವ್ರು ಹೇಳೋದು ಎಲ್ಲ ಸಹಿಸ್ಕೊಂಡು ಹ ನನ್ ಮುಂದೆ ಬಹಳ ಅತ್ತಿದ ಪಾ ಪಾಪವ
ಹಾ
ಹೌದೌದು ಆ ತರ ನೋಡಿ ಅಷ್ಟ ದೊಡ್ಡ ನಾವು ಸಿಟಾಗ ಅಷ್ಟೆಲ್ಲ ಅವ್ರಅವಪ ಅಮೌಂಟ್ ಪೇಮೆಂಟ್ ಬಂದ್ರುನು ಅವರು ಅವ್ರು ಹೇಳಿದ ಕೇಳ್ಕಂತು ಇವ್ರೊಳಗೆ ಕೇಳ್ಕಂತ ಅಲ್ಲಿ ಕೆಲಸ ಮಾಡ್ಬೇಕು ಅದೇ ಇಲ್ಲಿ ನಮ್ಮ ಹಳ್ಳಿ ಕಡ ಎಲ್ಲ ನಮ್ಮಂಗ ಆರಾಮ್ ನಮ್ ಹೊಲದಲ್ಲಿ ಅರಾಮ್ ನೆಮ್ಮದ್ಯಾಗಿ ಇರಬಹದು ನಾವು ಯಾರು ಹೇಳ ಕೆಳರದ ಹವುದೀಲ್ಲ
ಅದೇ ನಾವನ್ ಬರೀ ಹೋಗೋಣ ಇನ್ನೇನ್
ಏ ಎಲ್ಲಿ ಹೋಗತಪ್ಪಾ ಅಲ್ಲಿ ಬೆಂಗಳೂರಂದ್ರ ಸ್ವಲ್ಪ ಮಾಡಿದ ದೊಡ್ ಸಿಟಿ ಐತಿ ಅಲ್ಲಿ ಇಲ್ಲೆ ರಾಮ್ ನೆಮ್ಮದಿ ಹಳ್ಳಿ ಜೀವನಾನ ಬೆಸ್ಟ ನಮಗಿಲ್ಲಿ
ಅಲ್ಲ ನಾವ ಒಂದ್ ಚೂರು ಒಂದ್ ವರ್ಷ ಎರಡು ವರ್ಷ ಹೋಗದಪ್ಪಾ
ಅಲ್ಲಾ ಅದು ಹೋಗ ಅದು ಹೋಗದ ಬರ್ತ ಬಿಡು ನಮ್ದ ಏನಾದ್ಪಯಿದು ಇದೆ ಹೊಲ ಮನಿ ಮತ್ತ ಎಷ್ಟ್ ಬಡುರ್ಗೆ ಇದೆ ಇದೆ ಅಲ್ಲ ಕೈ ಹಿಡೋದ ಲಾಸ್ಟಿಗೆ ಅವೇಂತ ಸಿಟೇಂದ್ರು ಕೈ ಹಿಡತವೆನ್ ನೀನೆ ಹೇಳು
ಮಿಡಲ್ ಕ್ಲಾಸ್ ಜನನ ಇಟೇಪ್ಪಾ
ಮಿಡ್ಲ್ ಕ್ಲಾಸ್ ಜನಾನೇ ಇಸ ಏನಿಲ್ಲ ಕಾಣ್ಲ ನಮ್ಗೂ ಇಷ್ಟಪಟ್ಟಿದ್ದು ಬಟ್ಟೆ ಉಡ್ಲಕ್ ಗಲ್ಲ ಇಷ್ಟಪಟ್ಟು ಗಾಡಿ ತೊಗಲಕ್ಕ ಕಾಗಲ್ಲ ಆ ಅಲ್ಲಿಲ್ಲಿ ಟ್ರಿಪ್ಪಿಗ ಹೋತಾರ ಎಲ್ಲ ಶ್ರೀಮಂತರ ಮಕ್ಕಳು ನಮ್ಗು ಬರೀ ಫೋನ್ಯಾಗ ಸ್ಟೋರಿ ನೋಡೋದ ಆತ್ ತದ ನಾವು ಹೋಗ ಕಾಗಲ್ಲ ಏನ್ ಮಾಡ್ತೀಪಾ ಬಾಳ ಹೈರಾಣ ಇದೆ
ಮಿಡಲ್ ಕ್ಲಾಸ್ ಜನನೇ ಅದ ಇದ್ದಂಟ್ರಲ್ಲೇ ಸಂತೋಷ ಪಡಬೆಕ್ಪ ಇನ್ನೇನ್ ಮಾಡಾಕಲ್ಲ ಕಂಡಿರೋ ಕನಸು ನನಸ ಆಗಲ್ಲ
ಹೌದೌದ ಹ್ಮ್ ಅದು ಒಂದ ಗಾದೆ ಮಾತಾದ ನೋಡೊ ಅದು ನೀನು ಬಡವನಾಗಿ ಹುಟ್ಟು ಇದು ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ಸಾಯ್ದ ತಪ್ಪಂತಾರಲ್ಲಾ ಅದು ಅದ ಅರೆ ಫಲ್ಲ ಅದೇ ಫ್ಯಾಕ್ಟ್ ಎಲ್ಲತ್ತ ಈಗಲ್ಲ
ನಾವ ಪ್ರಯತ್ನ ಮಾಡ್ತಾ ಇದ್ದವಲ್ಲಮ್ಮರ ಎಷ್ಟೆಂತ ಪ್ರಯತ್ನ ಮಾಡೋದ್ ನಾವ
ಮಾಡ್ಲತಿವಿ ಪಾ ಆ ಪ್ರಯತ್ನ ಪ್ರತಿಫಲ ಸಿಗಲಾಗಿದೆ ಅಂತ ಇಲ್ಲಿ ನಮ್ಮ ಇವತ್ತು ಜಂಜಿ ಯುವಕರಿಗೆ ಪ್ರ ಪ್ರತಿಫಲ ಸಿಗಲಾಗಿದೆ ಎಂತ ಸ್ ನೀಟ್ಗಳು ಯ್ದ ನಾ ಕಕ್ಕೆ ಇದು ವರ್ಸು ಕುಂತು ಸ್ಟಡಿ ಮಾಡಿ ಪ್ರ ಆಪರೇಷನ್ ಆಗಿದಾರ ಮತ್ತ ಅವ್ರ್ದೇ ಈ ತರ ಲೀಕ್ಲ ಹತ್ರ ಅವ್ರೇ ಪ್ರೊ ಪ್ರತಿಫಲ ಹಾಳಾಗಲತ್ತದೆ ನಮ್ಮಂತ ರೈತರದ
ನೋಡ ನ ಕಷ್ಟ ಪ ಪಡ್ತಾ ಇದ್ವಿ ಎಫೋಸ್ ಆಯಕಿ ನೋಡ ಇದೆಲ್ಲ ಒಂದೆಲ್ಲ ಒಂದ ದಿವಸ ಪ್ರತಿಫಲ ಸಿಕ್ಕ ಸಿಗುತ್ತೆ ಇಲ್ಲಿವಾಗ
ಹ್ಮ್ ಅದು ಒಂದ್ ದಿನ ಒಂದ್ ದಿನ ಸಿಗ್ತದ್ ಬಿಡು ಪ್ರತಿಫಲ ಅದು ಯಾವಾಗ ಸಿಗ್ತ ತದಗ ಲಣ ಅಂದ್ರ ಅದು ಏಳು ಬರಲ್ಲಾದ ಟೈಮು
ಸಿಗ್ತ ಸಿಗತ ಅದಕ್ಕೆ ವೇಟ್ ಮಾಡ್ಬೇಕಕ ಮಿಡಲ್ ಕ್ಲಾಸ್ ಸ್ವಲ್ಪ ಲೇಟಗ ಸಿಗ್ತ ಪರವಾಗಿಲ್ಲ
ಲೆಟ್ ಅದೇ ಲೇಟಾಗಿ ಸಿಟ್ರು ಫಳ್ಳ ಒನ್ಸ್ ಸರ್ ಕ್ಮ್ಯಾಗ ಬಿಡಲ್ ಬಿಡು ಕೈಯ್ಯನು ಸಲ್ ಅದೇ ಸ ತಾಳ್ಮೆ ಇರ್ಬೇಕಕ್ ನೋಡಪ ಬಡೂರು ಅಂದ್ರೆ ತಾಳ್ಮ ಬರರ್ಬೇಕು ಬಡೂರಿ ಶ್ರೀಮಂತತ್ತ್ರರ ನಡಿತತದ ಅವ್ರತ್ರ ತಾಳ್ಮೆ ಇದ್ರು ನಡಿತ ಜದಾ ಇದ ನಡಿ ಬಡರ್ ಹತ್ರೇನ್ ಮೆನ್ ಇರೋದು ತಾಳ್ಮೆ ಬೇಕು
ಬಡೋರಾತ್ರಿ ಅರದ ತಾಳ್ಮೆ
ಹೌದೌದು ಈಗ ಅದನ್ನು ಕಳ್ಕೊಂಡ್ ತಿದೆ ಎಲ್ಲಾ ಏನ್ ಮಾಡ ಅಲ್ಲಿ ಮಳೆ ಗಿಳಿ ಬಂದು ಎಲ್ಲ ಬೆಳೆ ಇತ ಬೆಳಗ್ ಸ ಬೇರೆ ಸಿಗಲ ನೋಡು ರೈತರಿಗೆ ಅದನ್ನು ಭರವಾಸೆ ತಾಳ್ಮೆ ಅಡುಗೆ ಹೋಗ್ಲತತಿ ಎಲ್ಲಯ
ಅದ ಕಾಲ ಅದ ಕಾ ಕಂಡ್ರೆ ತಾಳೆ ಮಕ್ಕಳ ಕಂಡ್ರೆ ಏನ್ ಸಾರ್ಥಕದ
ಏನಾಗಲ್ ಸಾಸಲಕ್ಕೆನೋ ಏನಾಗ ಮುಂದ ಒಂದ್ ದಿನ ಒಳ್ಳೆ ದಿನ ಬಂದೇ ಬರುತ್ತ ಅಂದು ನಂಬಕೊಂಡ್ ಕೂಡ್ಬೇಕಂಡ್ ಇಷ್ಟೇ
ಹಾ ಹಾ ಹ
ಹ್ಮ್ ಮತ್ತೆ ನಿಮ್ಮ್ ಹಳೆ ನಿಮ್ಮ್ ಹಳೆ ಕಡೆ ಎಲ್ಲ ಹೆಂಗಿದೆ ಏನಿದೆ ಅದು ಅತ್ತಿ ರೇಟ ಹೆಂಗ್ ಹೆಂಗಿದೆ ಆ ಕಡಿ ಎಲ್ಲ ಹತ್ತಿ ಹತ್ತಿ ರೇಟ್ ಹೆಂಗಿದೆ ನಡಿ
ಹತ್ತಿ ರೇಟು ಇವಾಗೇನ ಹತ್ತಿ ರೇಟ್ ಅಷ್ಟೊಂದೇನಲ್ಲ ಸ್ವಲ್ಪ ಎಷ್ಟು ಏಳ್ ಸಾವಿರದ ಎಂಟನೂರು
ಹೌದಾ ಇದು ಇನ್ನ ಇನ್ನ ಹೆಚ್ಚಿಗ ಆಗ್ತದೆನ ಕಮ್ಮಿ ಆಗ್ತದೆ ಇದು ರೇಟ್ ಇದು
ರೇಟು ಒಂದ್ ದಿನ ಇಂಕ್ರೀಜ್ ಆದ್ದ ಒಂದ್ ದಿನ ಫುಲ್ ಡೌನ್ ಆದ್ದ
ಹೌದಾ
ಹಿಂಗ್ ಆಗ್ಲತ
ಹತ್ತಿ ರೇಟ್ ನೋಡಪ್ಪಾ ಇವಾಗ್ ಏಳ್ ಏಳು ಸಾವಿರ ಎಂಟ ಸಾವಿರದ ಹೇಗ್ ಬರ್ತದೆ ಮಿನಿಮಮ್ ರೈತನಿಗ್ ಒಂಬತ್ ಸಾವಿರ ಹತ್ ಹತ್ ಸಾವಿರ ಹತ್ತಿ ರೇಟ್ ಬಂದ್ರು ಅವ್ನ್ ಬೆಳೆಗೆ ತಕ್ ಒಂದು ಬೆಲೆ ಸಿಕ್ ದಂಗ್ ಆಗುತ್ತೆ ನೋಡು ಅವಾಗ ಏನಾದ್ರು ಒಟ್ಟ್ ಹೊಟ್ಟೇನು ತುಂಬವುದು ಅವಂದು
ನಿಮ್ ಕಡೆ ಹೆಂಗಿದೆ
ನಮ್ ಕಡೇ ಇದೆ ಬಾ ಎಂಟೂವರೆ ಸಾವಿರ ಇದೆ ಇನ ಹೆಚ್ಚಗಿನ ಆಲತ್ತಲ್ಲ ಕಮ್ಮಿ ಆಲತ್ತದೆ ನ ಅದೇ ರೈತ್ರಿಗೆ ಅದೇ ನಮ್ಮ್ ಊರಲ್ಲಿ ಪಂಚಾಯತಿ ಸೇರ್ಸ್ಬೇಕು ಈಗೋ ರೈತ್ ಮುಖಂಡ್ರ ಎಲ್ಲಾ ಮಾತಾಡ್ಬೇಕ ಅಂತ ಎಲ್ಲಾ ನಡೆದಿದೆ ಮೊನ್ನೆಯೆಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅದೇ ಏನ್ ಮಾಡತಾರೆ ನೀವು ಇವತ್ ನಾಳ ಇದೆ ಅದು ಮೀಟಿಂಗ್ ಹ್ಮ್ ಅದ ಎತ್ತಿ ಹತ್ತಿ ರೇಟ್ ಹೆಚ್ಚಿಗೆ ಆಗ್ಬೇಕಂತೂ ಇಲ್ಲಿ ಪ್ರತಿಭಟನೆ ಮಾಡ್ಬೇಕಾಂತಿದೆ ನಮ್ಮ್ ಊರಲ್ಲಿ ಮಾಡ್ತಾರ ಅವ ಅವರು ರೈತರೆಲ್ಲ ಸೇರಿ ರೆಡಿ ಆಗಿದ್ದಾರೆ ಅದೇ ಈಗಲ್ಲ ಪರ್ಮಿಷನ್ ಕೇಳಕ್ ಹೋಗಿದ್ದಾರೆ ಈಗ ರೈತರು
ಓಹೋ ಹೋ ಹೌದ
ಹ್ಮ್ ನಿಮ್ ಕಡೆ ಎಲ್ಲ ಕಬ್ಬು ಗೋಧಿ ಎರಡು ಬೆಳಿತಾರೆ ಏನ ಕಡೆ ಈಗ ಕಬ್ಬು ಗದ್ದಿ
ಇಲ್ಲ ನಮ್ಮ್ ಕಡೆ ಕಬ್ಬು ಕಮ್ಮಿ
ಕಬ್ಬು ಕಮ್ಯಾ ನಮ್ ಕಡೆ ಕಬ್ಬು ಕಬ್ಬು ಗೋಧಿ ಹತ್ತಿ ಜೋಳ ಎಲ್ಲಾ ನಮ್ಮ್ ಕಡೆ ಎಲ್ಲಾ ಈ ಕಡೆ ಸೈಡ್ ನೋಡಪ್ಪ ಮೆಣಸಿನ್ ಹಾ
ನಮ್ ಕಡೆ ಎಲ್ಲ ಹಚ್ತಾರ ಹೆಂಗಂದ್ರೆ ನಮ್ ಕಡೆ ಕಾನಲ್ ಇರೋರು ಜಾಸ್ತಿ
ಹಾ ಹಾ
ಕಡೆ ಎಲ್ಲ ಬೋರಲು ಮತ್ತೆ ಬಾಯಿ ಹಂಗಿದ್ರೆ ಕಬ್ಬಸದಕ್ ಆ ಅಂದ್ರೆ ಏನೋ ಕಬ್ಬು ಬೇಗ ಬೆಳೆಯುತ್ತೇವೆ ಕರೆಕ್ಟ್ ಟೈಮಿಗೆ ನೀ ಬಾಯಲ ಅಂತ ತೇಗಸ್ತರಿ ಬೋರಲ್ ಹಚ್ಚಿತೀರಿ ನಂಬಲ್ಲಿ ಕಾನಲ್ರು ಇಲ್ಲ ಬೈದಿಲ್ಲ ಅದು ಯಾವಾಗೋ ಆಗಸ್ಟ್ ತಿಂಗಳಲ್ ಇಲ್ಲೇನು ಅಗಸ್ಟ್ ತಿಂಗಳ ಕಳ್ಕೊಂಡ್ ಬರ್ತಾನ ನೀ ಚಾನದಲ್ರು.
ಬೋರರಿನ ಒಣ ಬೇಸಾನೇನ ಇದೇ ನಿಂದು.
ಎರಡು
ಎರಡು ಇದೆಯಾ ಹ ಹ್ಮ
ಹ ಒಣ ಬೇಸಾಯ ನೀರಾವರಿ ಅಂದ್ರೆ ಒಣ ಬೇಸಾಯ ಸ್ವಲ್ಪ ಕಮ್ಮಿ,
ಹ್ಮ ಹ್ಮ್
ಸ್ವಲ್ಪ್ ಜಾಸ್ತಿ
ಹೌದೌದೌದು
ಹ ಅದು ಅಷ್ಟೊಂದ ಏನು ಒಣ ಬೇಸಯ ಏನಿಲ್ಲ ಸ್ವಲ್ಪ ನಮ್ಮೂರಲ್ಲಿ ಏನಲ್ಲ ಅಂದ್ರ ಅಬ್ಬಬ್ಬಾ ಅಂದ್ರ ಒಂದು ಮೂವತ್ತ ಎಕರೆ ನಲ್ವತ್ತು ಎಕರೆ ಆಗ್ತೇನೆ ಒನ್ ಬೇಸಾಯ
ನಿಮ್ದೇ ಇದೆ ಎನು?
ಹಾ
ನಿಮ್ದೇ ಒಣ ಬೇಸಾಯ ಇದೆ ಮೂವತ್ತಕ್ರೆ.
ಅಲ್ಲ ನಮ್ಮ್ ಊರಲ್ಲಲ್ಲಿ ಇರಂತ ಒನ್ ಬೇಸಾಯ ಹೇಳ್ಕುಂತ
ಓಹ ನಿಮ್ಮ್ ಊರಲ್ಲಿರೋ ರೈತರು ಹೋಲ್ಲಾ ಒಟ್ಟಾರೆಯೆ
ಹಾ ಒಂದ್ ನಲವತ್ತ ಎಕರೆ ನಲ್ವತ್ತರಿಂದ ಐವತ್ತು ಎಕರೆ ಎಷ್ಟೇ ಮಿಕ್ಕಿದೆಲ್ಲ ನೀರವರಿ.
ಓ ಹ ಆತಳ ಮತ್ತೆ ಏನ್ ಬಿತ್ತಿದಾರ ಈ ವರ್ಷ ನೀವು ಬೆಳೆ
ಹತ್ತಿ ಹತ್ತಿ ಹತ್ತಿ ಮತ್ತೆ ಇದು ಹೆಸರು ಅಂತಾರಲ್ಲ ಹೆಸರು.
ಹಾ ಎ ಹ ಸರಿ ಅಸ ಸರಿ ಹೆಸರು ಹೆಸರ್ ಕಾಳ
ಹೆಸರು ಇದ ತೊಗರಿ
ಹಾ ಹಾ ಹ್
ಹಾಗೆ ಆಮೇಲೆ ಹೆಸರು ಹೆಸರ ತೊತಿವಲ್ಲಾ ಹೆಸರು ತಗೊಂಡ್ ಕಳೆ ಕಳಗಾಯಿ ಅಂತಾರ ನಮ್ ಕಡೆ ಹಳ್ಳಿ ಕಡೆಗೆಲ್ಲ ಶೇಂಗಾ ಅಂತಾರ. ಅಕ್ಕಡೆ ದಕ್ಷಿಣ ಕರ್ನಾಟಕ ಅಕಡೆದಾಗಲ್ಲ ಕಳೆಕಾಯಿ ಅಂತರ ಅದು
ಕಡಲೆಕಾಯಿ ಅಂತಾರ ಈ ಕಡೆ ಕಡ್ಲೆಕಾಯಿ ಬೀಜ ಈ ಕಡೆ ಬೆಂಳೂರಲ್ಲಿ ಕಡಲೆಕಾಯಿ ಬೀಜ ಅಂತಾರೆ ಈ ಕಡೆ
ನಿಮ್ ಕಡೆ ಏನಂತಾರ,
ಏ ನಮ್ ಕೈ ಅದೇ ಕಡ್ಲೆಕಾಯಿನ ನಮ್ ಕಡೆ ಹಳ್ಳಿ ಕಡೆ ಎಲ್ಲ ಒಂದ ಇರ್ತಲ್ಪಾ ಭಾಷೆ ಕಡ್ಲೆಕಾಯಿ ನಿಮ ನಂಬಲ್ಲಿ ಅದು ಇದ್ರೆ ನಂಬಲ್ಲಿ ಇದೇ ಇರ್ತದೆ ನಮ್ದಲ್ಲಿ ಬ್ಯಾರೆ ಇರ್ತದೆನ್ ಹೌದಿಲ್ಲ
ಬೆಳ್ಳುಳ್ಳಿ ಶೇಂಗಾ ಅಂತಾರ ಅದಕ್.
ಏ ನಮ್ಮ ಬಳ್ಳಿ ಕಡ್ಲೆಕಾಯಿ ಅಂತಾರ ಪಾ ಕಡ್ಲೆಕಾಯಿನು ಅಂತಾರೆ ಶೇಂಗಾನು ಅಂತಾರೆ.
ಹಾ ಹಾ
ಹಾ ಅದು ಎರಡು ಯಾವ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೇನ್ ಕರೆಯೋದಾದ್ರೆ ಮತ್ತೆ ಇದು ಹತ್ತಿ ಏನು ಹತ್ತಿ. ಇದು ಹತ್ತಿ ಇಲ್ಲಿ ತಂದಿರ ಬೀಜ ಅದು ನೀವು ಹೋದ್ರೆ ಇಲ್ಲೇ ತಂದಿರಿ.
ಎಲ್ಲ ಅಲ್ಲಾ ನಮ್ ಕರ್ನಾಟಕದಾಗ ತೊಗೊಂಡಿರೊಡ್. ಹಾ ಇಲ್ಲಿ ಪುರ ಶಹಾಪುರ ಗ ಹೋಗಿದ್ದಿಅಲ್ಲಾ.
ಹ ಶಾಹಪುರ್. ನೋಡಿ ನೋಡವಿ ಪಾ ನಾವು
ಹಾ ಅಲ್ಲೇ ಅಲ್ಲೇ ತಂದಿರದು ಶಾಹಾಪುರ್ ಹತ್ರ
ಈಗ ರೆಗ್ಯುಲರ್ ಬೀಜ ಇದೇ ಏನ್ ಮತ್ತ ಬೇರೆ ಹೊಸ ಬೀಜ ಅಂತಿದ್ರ
ಇಲ್ಲ ರೆಗ್ಯುಲರ್ ಬೀಜ ಏನಿಲ್ಲ. ವರ್ಷ ವರ್ಷ ಹೊಸ ಕಂಪನಿ. ಯಾವವು ಚೆನ್ನಾಗಿರದ ಅಲಾ ಅದನ್ನ ಹಚ್ಚೇತೇವಿ ನಾವು.
ಅಲ್ಲ ಹೊಸ ಕಂಪನಿ ಬರ್ತವ್ರ. ಹಾಂಗಂದ್ರೆ ಅವ್ರು ಹೇಳೋದು ಇವ್ರು ಹೇಳೋದು ಕೇಳ್ ಕಸಿ ಹಚ್ತಾರಲ್ಲ ಬಾಳ ಒಂದ್ ಇಪ್ಪತ್ ಮೂವತ್ ಎಕ್ರೆ. ಅದು ಕೈ ಕೊಟ್ಟಿತ ಅಂದ್ರೆ ಬಾಳ ಲಾಸ್ ಆಗತ್ತೆ. ಅಂತಾರಲ್ಲ ಅದ್ಕೇರ ಸ್ವಲ್ ನೋಡಿ ಹಚ್ಚಿ.
ಹಾ ಹಾ ಹಂಗಾಗಿ ಹೊಸ. ಕಂಪ್ನಿಂತ ಹೆಂಗಂದ್ರೆ ಈ ವರ್ಷ ಒಳ್ಳೆ ಕಂಪ್ನಿ ಸಿಕ್ತು.
ಹೌದೌದು
ಒಳ್ಳೆ ಬೀಜ ಸಿಕ್ಕು ಅದೇ ಅದೇ ಬರೋ ವರ್ಷ ಹೊಸ ಅದೇ ಬೀಜ ಚೆನ್ನಾಗಿರುತ್ತ ಅಂತ ಹೇಳಕ್ ಆಗಲ್ಲ
ಹಾ ಹೌದೌದು ಅದ ಅದು ಕರೆಕ್ಟ್ ಇದೆ.
ಅದ ಸಲಾಗಿ ಹೊಸ ಹೊಸ ಕಂಪ್ನಿ ಯಾವ ಚೆನ್ನಾಗಿರುತ್ತೋ ಅದೇ ತಗೊಂಡ ಹಚ್ಚೋದ.
ಹ್ಮ್ ಹ್ಮ್ ಸರಿ ತೊಗ್ರಿ ನಾನು ನಾಳಗ ಹಸ್ತೇನೆ ಸ್ವಲ್ಪ ನಾಳೆಗ ಹಸ್ತೀನಿ ಸ್ವಲ್ಪ ಊಟಾ ಮಾಡ್ತೀನಿ ಹೊಲ್ದಗ ಅದೇನಿ.
ಸರಿ ಸರಿ ಸರಿ ಬ.
ಹ ಫೋನ್ ಹಚ್ತೀರಾ ಆಮೇಲೆ ನಾಳೆಗ ಹಚ್ತೀರಾ
ಹಾ
ಫೋನ್ ಹಚ್ಚ್ತೀರಾ ಈಗ ನಮೇಲೆ ಹಚ್ಚ್ತೀರಾ ಅಲ್ಲ ನೀವು ನೀವು. ಫೋನ್ ಹಚ್ಚಿತೀರಾ ಆಮೇಲೆ ಹಚ್ಚುತಿರ
ಎಲ್ಲಾ ಹಚ್ಚಿತೀನಿ ಹಚ್ಚಿತೀನಿ ಹಚ್ಚಿತೀನಿ
ಸರಿ ಆಯ್ತು ನಾಳೆ ಹಚ್ಚರಿ ಆಯ್ತಾ
ಹಾ ಹ
ಹಾಂ ನಾನು ಊಟ ಮಾಡ್ತೀನಿ ಸ್ವಲ್ಪ
ಹಾ ಮಾಡಿ ಮಾಡಿ
ಹಾ ಓಕೆ